ಪಡ್ತಿದ್ದ
ಏನಿಲ್ಲಪ್ಪ ಹೆ ಸುಮ್ಮನೆ ನೋಡ್ತಾ ಕುೂತ್ಕೊಂಡಿದ್ದೆ ಮೊಬೈಲ್ ನೀನು
ಹೌದಾ ನಾನು ನಿನ್ ಜೊತೆ ಮಾತಾಡ್ಬೇಕಂತ ಅನ್ಸ್ತ ಅದಕ್ಕೆ ಆ ಅಚ್ಚದೇ ಫೋನು
ಹೌದಾ ಏನ ಹೇಳು
ಅಂದ್ರೆ ನಿಮ್ ಮೂರ್ ಕಡೆ ಬಂದಿದ್ನಲ್ಲ ಆಗ ಸುರ್ಕುಂಬ ಮಾಡ್ ಮಾಡ್ಸಿದ್ದಲ್ಲ ನಿಮ್ ಮನೆಯಲ್ಲಿ ನಮ್ಮ ಮನೆಯಲ್ಲಿ ಯಾರು ನಮ್ ಸಂಬಂಧಿಕರು ಬಂದಿದ್ರಾ ಅದ್ ಮಾಡ್ಬೇಕಂತ ಅನ್ಕಣ್ಣ ಅದು ಮಾಡದ್ ಹೇಗೆ ಅಂತ ಗೊತ್ತಾಗ್ಲಿಲ್ಲ ಅದಿ ಅಕೆ ನಿಂಗೆ ಹಚ್ಚದೆ ಫೋನು ಹೆಂಗ್ ಮಾಡೋದು ಸ್ವಲ್ಪ ಹೇಳ್ತಿ ಅು ಸುರ್ಕುಂಬಾ
ಹೇಳ್ತೀನಿ ಏನಿಲ್ಲ ಸ್ವಲ್ಪ ಎಣ್ಣೆ ಇಲ್ಲ ಡಾಲ್ಡಾ ಅಂತ ಸಿಗುತ್ತೆ ಅದನ್ನ ಪಾತ್ರೆಯಲ್ಲಿ ಹಾಕೋದು ಅದು ಸ್ವಲ್ಪ ಬಿಸಿ ಆದ್ಮೇಲೆ ಶಾವ್ಗೆೇನ ಹಾಕ್ಬೇಕು
ಹೌದಾ
ಜಾವ್ಗೆನ ಹಾಕಿ ಸ್ವಲ್ಪ ಇದು ಮಾಡಬೇಕು ಕೆಂಪಗೆ ಬರೋ ತರ ಉರಿಬೇಕು ಹಾ ಅದು ಉರ್ದು ಕೇಸಿ ಆಹ ಹಾಲ್ ಕುದಿಸಬೇಕು
ಸಪ್ರೇಟ್ ಅದು ಹಾಲ್ ಕುದಿಸ್ಬೇಕ ಅದು
ಾಗಿ ಹಾಲ್ ಕುದಿಸ್ಬೇಕು ಮತ್ತೆ ತುಪ್ಪ ಬಿನೋ ಒಂದು ಬಾಣ್ಲಿ ತಗೊಂಡು ತುಪ್ಪ ಹಾಕಿ ಇವು ಇರ್ತವೆ ನೋಡು ಗೋಡಂಬಿ ದ್ರಾಕ್ಷಿ ಬಾದಾಮಿ ಅವನ್ ಎಲ್ಲಾ ಹಾಕಿ ಫ್ರೈ ಮಾಡು ಫ್ರೈ ಮಾಡಿ ಇ ಹಾಲಲ್ಲಿ ಶಾವಗೆೇನ ಮೆ ಅವೆಲ್ಲ ಫ್ರೈ ಮಾಡಿ ಬರೋದ್ನ್ನೆಲ್ಲ ಹಾಕ್ಬೇಕು
ಹೌದಾ ಸುರ್ಕುಂಬ ಅಷ್ಟೇನ ನಾನ ಎಲ್ಲೋ ಬಹಳ ಕಷ್ಟ ಅಂತ ಅನ್ಕೊಂಡೆ ಅದು ಮಾಡೋದು ಬಾ ತುಂಬಾ ಸುಲಭ ಆಯ್ತು ಮತ್ತೆಲ್ಲ ಅದು ಮಾಡೋದು
ಇದು ಈ ತುಂಬಾ ಸುಲಭನೇ ಇದೆ ಬಹಳ ಕಷ್ಟ
ಹಓ ಮತ್ತೆ ಇನ್ನೇನ್ ಸಮಾಚಾರ
ಏನಿಲ್ಲಪ್ಪಾ ನೀವೇ ಹೇಳ್ಬೇಕೇಏನಾದ್ರು
ಇಲ್ಲ ನೀನಾದ್ರೂ ನೆನ್ ಮಾಡ್ಕ ಕಾಲ್ ಮಾಡಲ್ಲ ಅದಕ್ಕೆ ನಾನು ನೆನ್ ಮಾಡ್ಕೊಂಡ್ ನನ್ ೇಳ್ತಿ ಜೊತೆ ಮತ್ತ ತಡ್ಬೇಕಂತ ಕಾಲ್ ಮಾಡ್ದ ನೋಡು
ಹೌದಾ ಏನಿಲ್ಲ ಹಂಗೆ ಮಾಡ್ಬೇಕಂತ ಅನ್ಸ್ತಿತ್ತು ಮಾಡಿಲ್ಲ ನಾವು
ಹೌದಾ ಪರೀಕ್ಷೆ ಎಲ್ಲ ಮುಗುದ್ವಾ
ಇಲ್ಲ ಇಲ್ಲ ನಿ್ದ
ನಮ್ದು ಇನ್ನು ಇಲ್ಲ ಇಪ್ಪತ್ತೆಂಟನೇ ತಾರೀಕ ಐತೆ ಪರೀಕ್ಷೆ ಜಾಸ್ತಿ ಬರೆಯ ಐತೆ ಓದೋದಐತೆ ಎಲ್ಲ ಮಾಡೋದಐತೆ ಹಾಗಲ್ಲ ಆದ್ರೂ ಆಗಪ್ಪ ಇವನಲ್ಲೆಲ್ಲಾ ಏನ ಇರಲ್ಲ ಅಂತಕಂದು ಡಿಗ್ರಿ ಅಂದ್ರೆ ಇಲ್ಲೆಲ್ಲಾ ನಾವ ನಾವೇ ಓದ್ಬೇಕು ನಾವೇ ಬರಿೀಬೇಕು ನಾವೇ ಮಾಡ್ಬೇಕು ಆದ್ರೂ ಕಷ್ಟ ಐತೆ ಬಾಳ
ಹ್ಮ್ ನಮ್ ಕಾಲೇಜಲ್ಲೂ ಹಂಗೆ ನಾವೇ ಓದ್ಕೋಬೇಕು ನ ನಮ್ಮ ಶಿಕ್ಷಕರೆಲ್ಲ ಏನು ಹೇಳ್ಕೊಡೋದಿಲ್ಲ. ಇಲ್ಲ ನಾವೇ ನೋಡ್ಕೋಬೇಕು.
ನಿಮ್ದು ಪರೀಕ್ಷೆ ಯಾವಾಗೈತೆ.
ನಮ್ದನು ನಿಮ್ದೆ ಇದೆ ಅಲ್ಲಾ ಇಪ್ಪತ್ತೆಂಟಕ್ಕೆ ಅವಾಗೇ ಇರೋದು.
ಹೌದಾ ಇದು ಮಾರ್ಕ್ಸ್ ಎಲ್ಲ ಚೆನ್ನಾಗ್ ಕೊಡ್ತ ರ ಕಿರು ಪರೀಕ್ಷೆ ಕೊಡ್ತಾರಲ್ಲಾ ಕಾಲೇಜ ಅಲ್ಲಿ ಅತ್ರಲ್ಲೆಲ್ಲ ಮಾರ್ಕ್ಸ್ ಎಲ್ಲಾ ಚೆನ್ನಾಗ್ ಬರ್ತಾವ ನೀನ್ವು.
ಹ ಕೊಡ್ತಾರೆ. ಬ ಏನೋ ಬರ್ದ್ರುನು ಕೊಡ್ತಾರೆ ಹಂಗೇನ ಇ
ಹೌದಾ ನಮ್ದಂಗೆಲ್ಲ ಕೊಡಲ್ಲ ಕಣೆ ನಮ್ಮ ಕಾಲೇಜ ಅಲ್ಲಿ ಮಾರ್ಕ್ಸ ಕೊಡಲ್ಲ.
ಹೌದಾ, ಅಂದ್ರೆ ತುಂಬಾ ಕಟ್ಟುನಿಟ್ಟ
ಓ ಹ್ಮ್ ತುಂಬಾ ಕಟ್ಟುನಿಟ್ಟಾಗಿ ಚೆಕ್ ಮಾಡ್ತಾರ ಅದೆಲ್ಲಾ. ಲಾಸ್ಟ್ ಟೈಮ್ ನಂದು ಎರಡು ಸಬ್ಜೆಕ್ಟ್ ಅಲ್ಲಿ ಜಸ್ಟ್ ಅಂಕ, ದಿಂದ ಪಾಸ್ ಆಗುವಿನಿ.
ಹೌದಾ ಸ ಹ ಹಾ.
ಆದ್ರರು ತುಂಬಾ ಕಷ್ಟ ಐತೆ ಡಿಗ್ರಿ ನಾ ನಾನ್ ಅಂದಕೊಂಡಿದ್ದೆ ಡಿಗ್ರಿ ಅಲ್ಲಿ ಏನು ಇಲ್ಲ. ಸುಮ್ಮ್ನೆ, ಜಾ ಆರಾಮ್ಸೆ ಇರ್ಬೋದು ಅಂತ ಅನ್ಕೊಂಡಿದ್ದೆ.
ಗಿ ನಮ್ಗೆ ಡಿಗ್ರಿ ಈಸಿ, ನೇ ಆದ್ರೆ ನಮ್ಗೆ ಶಿಕ್ಷಕರು ಕರೆ ಸರಿಯಾಗಿ ಹೇಳ್ಕೊಡ್ತಿಲ್ಲ. ಅದೇ ತೊ ತೊಂದ್ರೆಆಗ್ತಿರೋದು.
ಹ್ಮ್ ಅದೇ, ತೊಂದ್ರೆ ಆಗುತ್ತೆ ಈಗೆಲ್ಲಾ ಕೆಲ್ಸ ಎಲ್ಲಾ ಸಿಗಲ್ಲ ಅಂತವ್ರೆ. ನೋಡ್ಬೇಕು ಜಾಸ್ತಿ ಹುಡ್ಕಾಡ್ಬೇಕು. ಜಾಸ್ತಿ ಓದ್ಬೇಕು. ಹ್ಮ್ ನೋಡ್ಬೇಕು ತುಂಬಾ ಕಷ್ಟ ಇದೆ ಆದ್ರೂ ಜೀವ್ನ ಬಿಡು.
ಹ್ಮ್ ಹೌದು.
ಹ್ಮ್.
ಅದು, ಇದು ಬಿಟ್ಟಕ್ಕೆ ಓದೋದ್ ಬಿಟ್ಟು ಪ್ರವಾಸ ಏನಾದ್ರೂ ಹೋಗಿದ್ದೀಯಾ.
ಅ ಅದು ಹೋಗೋಣ ಅಂತ ಎಲ್ಲಾ ನೋಡ್ತಿದ್ದೀವಿ. ಬಟ್ ಆದ್ರೂ ಎಲ್ಲ, ಎಕ್ಸಾಮ್ ಆಯ್ತಲ್ಲ ಈಗ. ಎಕ್ಸಾಮ್ ಮುಗ ಹೋಗೋಣ ಅಂತ ಅವ್ರೆ. ಮತ್ತೆ ಈಗ ಹೋಗಕ್ಕು ಜಾಸ್ತಿ ಮಳೆ ಬರ್ತಿದ್ದ ಅಲ್ಲ. ಚಳಿ ಜಾಸ್ತಿ, ಎಲ್ಲಾ ಮನೇಲು ಕಳ್ಸಕ್ ಸ್ವಲ್ಪ ಭಯ ಪಡ್ತಾರೆ.
ಹ್ಮ್ ಹೌದು ಯಾವ ಯ ಯಾವ್ಯಾವ ಊರಿಗೆ ಹೋಗ್ಬೇಕ ಅನ್ಕೊಂಡ್ರಿ.
ಯಾವುದೇ ಹೋದ್ರು ಹೇಳುದ್ಲು ನನ್ನ ಸ್ನೇಹಿತೆ ಅದು ಅಷ್ಟೊಂದು ಕರೆಕ್ಟ್ ಆಗ ಗೊತ್ತಿಲ್ಲ. ಎಲ್ಲ ಜಾಸ್ತಿ, ಹ ಜಾಸ್ತಿ ಗಾರ್ಡ್ ಸಕ್ಷನ್ ಆ ಟೈಪ್ ಎಲ್ಲಾ ಹೋಗೋಣ ಅಂತ ಅಂತಿದ್ಲು ಅವ್ ಳು ಕಾಡು ಇರುತ್ತಲ್ಲ. ಗುಡ್ಡ, ಬೆಟ್ಟ ಆತರ ಅದಕ್ಕೆ ನೋಡ್ಬೇಕು ಇನ್ನು ಎಕ್ಸಾಮ್ಸ್ ಎಲ್ಲ ಮುಗಿಲಿ ಮಳೆಲ್ಲ ಸ ಸ್ವಲ್ಪ ಕಮ್ಮಿ ಆಗ್ಲಿ ಆಮೇಲೆ ಹೋಗೋಣ ಅಂತ.
ಹ್ಮ್ ಸರಿ ಬಿಡು ಅವಾಗೆ ಹೋಗುವಂತೆ. ಮ
ಏನರು ಸ್ನೇಹಿತರೆ ಎಲ್ಲ ಹೋಗಿದ್ರ. ಎಲ್ಲ
ಎಲ್ಲೂ ಇಲ್ಲ ನಾವೆಲ್ಲಾ ಹೋಗಿಲ್ಲಪ್ಪ.
ಹ ಹೋಗ್ಬೇಕಲ್ಲ ಬರೀ ಯಾವಾಗ್ಲೂ ನೀನ್ನು ಓದದೇ ಮಾಡ್ ತಿಯಾ ಬರೀ ಇದೇ ಮಾಡ್ತೀಯಾ ಅನ್ಸುತ್ತೆ ಅಲ್ಲಾ.
ಇಲ್ಲ ಹಂಗೇನು ಇಲ್ಲ.
ಹೌದ,
ಹಾ ಹಂಗೇನಿಲ್ಲ ಸ್ವಲ ಇದನು ಅಲ್ಲ ಹೋಗ್ಬೇಕಂದ್ರೆ ಇದ ಇರ್ಬೇಕಲ್ಲ ಒಗ್ಗಟ್ಟು.
ಒಗ್ಗಟ್ಟು ಅಂದ್ರೆ ನೀನ್ ಯಾರ್ ಜೊತೆೇನೂ ಮಾತಾಡಲ್ವಾ ಸ್ಕೂಲ ಅಲ್ಲಿ ಎಲ್ರ ಜೊತೆನೂ ಮಾತಾಡ್ತಿದ್ದಲ್ಲ. ಕಾಲೇಜ, ಅಲ್ಲಿ ಯಾರ ಜೊತೆನು ಮಾತಾಡಲ್ವ ಈಗ.
ಮಾತಾಡ್ತೀನಪ್ಪಾ ನಾನ ಎಲ್ಲಾರ್ ಕೂಡ ಮಾತಾಡ್ತನಿ.
ಹೌದಾ ಇಲ್ಲೋ ಬರಿ ಓದದ್ರು. ಕಡೆನೇ ನೋಡ್ತಿ ಏನೋ ಬರೀ ಓದೋರ ಸ್ನೇಹಿತರ ಅಷ್ಟೇ ಮಾಡ್ತಿ ಏನೋ ಅಂತ.
ಇಲ್ಲ ಹಂಗೇನಿಲ್ಲ. ನೀನುನು ಬಿಡಪಾ ಎಲ್ಲ ಫುಲ್ ಹು-ಹು-ಫುಲ್ ಓದ ಓದ್ತೀಯಾ ಫುಲ್ ಟ್ಯಾಲೆಂಟು.
ಏನ್ ಟ್ಯಾಲೆಂಟ್ ಏನಿಲ್ಲ ಲಾಸ್ಟ್ ಸರಿ ಪರೀಕ್ಷೆ ರಿಸಲ್ಟ್ ಬಂತಲ್ಲ. ನಂದು ಆಗ ಎರಡು ಸಬ್ಜೆಕ್ಟ್ ಅಲ್ಲಿ ಜಸ್ಟ್ ಅಂಕದಿಂದ ಪಾಸ್ ಆಗಿದ್ದೀನಿ ನಾನು.
ಬಿಡು ಒಂದೊಂದ್ ಸಾರಿ ಅದ್ ಹಂಗೆ ಆಗತ್ತೆ. ನಿನ್ನಂತಲ್ಲ ನಂದನು ಹಾಗೇದೆ ಒಂದೊಂದ್ಸಾರಿ ಆತರ.
ಹೂ -ಏನು ಮಾಡಕ ಆಗಲ್ಲ ಬಾಳ ಕಷ್ಟ ಐತಿ ಆದ್ರೂ ಕಷ್ಟ ಪಟ್ಟಿ ಓದ್ಬೇಕಲ್ಲ ಈಗ. ಜಾಸ್ತಿ.
ಹೂ -ಹೌದು ಕಷ್ಟಪಷ್ಟು ಓದ್ಬೇಕು ಯಾರು ಏನು ಹೇಳ್ಕೊಡೋದಿಲ್ಲ. ನಾವೇ ಕಲಿಬೇಕಲ್ಲ ಸ್ವಂತ.
ಮತ್ತ ನಾವೇ ಕಲಿಬೇಕು ಯಾರು ಏನು ಹೇಳ್ಕೊಡಲ್ಲ. ನಿಮ ತಂಗಿ ನಿಮ ತಂಗಿ ನೀವ್ ಅಪ್ಪ ನಿಮ್ ತಮ್ಮ ಅಮ್ಮ ಎಲ್ಲಾ ಆರಾಮ ಅವ್ರ.
ಹೂ -ಎಲ್ಲಾ ಆರಾಮ್ದಾರ ನಿಮ್ಮ್ ಅಕ್ಕ ನಿಮ್ ತಮ್ಮ ಎಲ್ಲಾರು ಆರಾಮ.
ಹೂ- ಎಲ್ಲಾ ಅವರು ಆರಾಮು.
ಹು
ಊಟ ಏನ್ ತಿಂದೆ.
ಊಟ ಏನ ಇಲ್ಲ- ನೀ- ಏನ್ ತಿಂದೆ.
ನಾನ್ ಏನು ತಿಂದಿಲ್ಲ ಬರೀ ಕೆಲ್ಸಾನೇ ಜಾಸ್ತಿ ಆಗೈತೆ ಈಗ ನಾ ಅಪ್ಪ ಅಮ್ಮ ಕೂಲಿ ಕೆಲ್ಸ. ಸಕ್ ಹೋಗ್ತಾರ ಅವ್ರ್ ಬರೋದ್ ಲೇಟ್ ಆಗುತ್ತಾ ನಾನೇ ಅಡಗೆ ಮಾಡ್ಬೇಕು ನಾನೇ ಬಟ್ಟೆ ತೊಳಿಬೇಕಲ್ಲ. ಹಂಗಾಗಿ ಕೆಲ್ಸ ಜಾಸ್ತಿ ಆಗೈತಿ ಈಗ ಸ್ವಲ್ಪ ಎಲ್ಲಾ, ಹಚಿಟ್ಟಿದೀನಿ ತರಕಾರಿಗಳೆಲ್ಲಾ ಮಾಡ್ಬೇಕು. ಪಕ್ಕದ್ ಅಡುಗೆ ಇನ್ನ ಮಾಡಿಲ್ಲ ಅಡುಗೆ ನೀನ್ ಏನ್ ತಿಂದೆ ಊಟ.
ನಾನು ಇದು ಹೂಂ ಪುಲಾವ್ ತಿಂದೆ.
ಹೌದಾ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನಾನನ್ ಈಟ ಈಟೈ ಈಗ ಇವಾಗ ಊಟಕ್ಕೆ.
ಹೌದಾ ಮಾಡು ಮಾಡು ಚೆನ್ನಾಗಿರುತ್ತೆ. ಮಾಡಕ್ ಬರುತ್ತ ನಿನ್ಗೆ,
ಬರುತ್ತೆ ಬಿರಿಯಾನಿ ನಿಂಗ ಬರಲ್ವಾ.
ನಂಗೆ ಬರಲ್ಲ. ಹೂ
ಹೂಂ- ಅವತ್ತನೂ ಕೇಳ್ ನಾನಾ ಫಸ್ಟ್ ನಾವ್ ಏನ್ ಮಾಡ್ತೀವಿ. ಅಂದ್ರೆ ಒಂದು ಬಾಣ್ಲಿಗೆ ಎಣ್ಣೆ ಹಾಕಿ ಒಂದ್ ಕುಕ್ಕರ್, ಅಂತ ಬರುತ್ತೆ ಕುಕ್ಕರ್ ಅಥವಾ ತಪ್ಳ ಅಲ್ಲಿ ಮಾಡ್ತೀವಿ ನಾವು ಯಾವಾಗಲೂ ಜಾಸ್ತಿ. ಬಳಸೋದು ತಪ್ಲಿನೇ ಬಳಸ್ತೀವಿ.
ಹೂ
ಎಣ್ಣೆ ಮತ್ತೆ ಅದು ಪಲಾವ್ದೇನು ಎಲೆ ಬರುತ್ತೆ ಅದು. ಮತ್ತೆ ಹಸಿ ಸಾಮಾನಿ ಈರುಳ್ಳಿ, ಮೆಣಸಿನ್ಕಾಯಿ ಅದೆಲ್ಲಾ ಚೆನ್ನಾಗಿ ಒಗ್ಗರಣೆ ಹಾಕಿ ಮತ್ತೆ, ಅದಕ್ಕೆಲ್ಲಾ ಸ್ವಲ್ಪ ಮಸಾಲ ಹಾಕ್ತಿವಿ ಮತ್ತೆ ಚಿಕನ್ ಹಾಕ್ತಿವಿ ಚಿಕನ್ ಗೆ ಮತ್ತೆ ಮಸಾಲ -ಹ- ಚನ್ನ ಅದು ಚೆನ್ನಾಗ್ ಬಯಸ್ತೀವಿ ಅದು ಎಣ್ಣೆ ಎಲ್ಲಾ -ಬಿ- ಇಟ್ಕೊಂಡ್ಮೇಲೆ ಅದಿ ಮತ್ತೆ ಅಕ್ಕಿ ಎಲ್ಲ ಸಪ್ರೇಟ್ ಆಗಿ ತೊಳೆದುಕೂಂಡು ಇಟ್ಕೊಂಡ ಇರ್ತೀವಿ. ಅದ್ ಅದು ಸ್ವಲ್ಪ, ಸ್ವಲ್ಪ ನೆಸ ಆದ್ಮೇಲೆ ಮತ್ತೆ ಅದಕ್ಕೆ ಅಕ್ಕಿ ಹಾಕಿ ಸ್ವಲ್ಪ ನೀರ್ ಹಾಕಿ. ಬೇಯಕ್ ಬಿಡ್ತೀವಿ ಒಂದ ಕಾಲ್ ಗಂಟೆ ನಂತವರೆಗೂ ಬೇಯಕ್ ಬಿಡ್ತೀವಿ ಅದು. ಅದು ಬೆಂದ ಗಾ ಆದ್ಮೇಲೆ ಆಫ್ ಮಾಮೂಲಿ ಒಲೆನ ಆಫ್ ಮಾಡ್ತೀವಿ ಬಂದ್ ಮಾಡ್ತೀವಿ ಆಗುತ್ತೆ ಚೆನ್ನಾಗಿರುತ್ತೆ ಈ ತರ ನೀನು ಒಂದ್ಸಲ ಮಾಡಿ ನೋಡು ಅಹ ಬಾಳ ಚೆನ್ನಾಗಿರುತ್ತೆ
ಹೌ ಹ ನಾನು ಮಾಡ್ತೀನಿ ಒಂದ್ಸರಿ ಹ್ಮ್ ನಾನು ಒಂದ ನೀನ್ ಹೇಳಿದ ತರಾನೇ ನಾನು ಮಾಡ್ ತನಿ ಒಂದ್ಸಾರಿ ಮಾಡಿ ನೋಡ್ತೀನಿ
ಮಾಡಿ ನೋಡು ಮತ್ತೆ ಕಬಾಬ್ ಮಾಡ್ತೀವಿ ನಮ್ ಸ ನಮ್ ಕಡೆ ಚೆನ್ನಾಗಿರುತ್ತೆ ಅದು ಬಾಳ ಇದಿರುತ್ತೆ ಹೆಂಗ್ ಮಾಡ್ತೀವ ಅಂತ ಅಂದ್ರೆ ಒಂದು ಮಾಮಲಿ ಒಂದ್ ತಪ್ಲಿ ತಗೋತಿವಿ ದಕ್ಕೆ ಮೋಟ್ಟೆ ಕಬಬ್ ಪೌಡ್ರು ಸ್ವಲ್ಪ ಮೆಣಸುನ್ ಪುಡಿ ಮತ್ತೆ ಜೋಳದಿಟ್ಟು ಅದೆಲ್ಲ ಎಲ್ಲ ಹಾಕಿ ಕಲ್ಸಿ ಸ್ವಲ್ಪ ಹೊತ್ ನ ಬಿಡ್ ಹವಿ ಮತ್ತೆ ಚಿಕನ್ ಹಾಕಿ ಅದಕ್ಕೆಲ್ಲಾ ಚೆನ್ನಾಗ ಎಲ್ಲಾ ಕಲ್ಸಿ ಸ್ವಲ್ಪ ಒಂದ್ ಐದ ಹತ್ ನಿಮಿಷ ಅದು ನೆನೆಯ ತರ ಬಿಡ್ತ ಆಮೇಲೆ ಅ ಐದತ್ ನಿಮಿಷ ಆದ್ಮೇಲೆ ಎಣ್ಣೆ ಹಾಕ್ತಿವಿ ಇದನ್ನು ಟ್ರೈ ಒಂದ್ ಸ್ವಲ್ಪ ಆಾಡ್ ನೋಡ್ ಹೆಂಗಿರುತ್ತೆ ನೋಡದು ಹ್ಮ್ ಮನೇಲಿ ಮಾಡ ಕೊಡು
ಹ್ಮ್ ಕಬಾಬ್ ಅಲ್ಲಿನೂ ಬೇರೆ ಬೇರೆ ತರಾನು ಮಾಡ್ತಾರೆ ಅಲ್ಲ
ಹ ಬೇರೆ ಬೇರೆ ಮಾಡ್ತಾರೆ ಒಬ್ಬೊಬ್ರು ಒಬ್ಬೊಬ್ರು ಎಳ್ಳ ಹಕ್ತಾರೆ ಅದಿಕ್ಕೆ ಬೆಳ್ಳುಳ್ಳಿ ಹಾಕ್ತಾರೆ ನಾವು ಅದೆಲ್ಲ ಹಾಕಲ್ಲ ತಿನ್ಬೇಕ ಅನ್ಸ್ದಾಗ ಹಾಕ್ತಿವಿ ಬೆಳ್ಳುಳ್ಳಿ ಎಳ್ಳು ಸ್ವಲ್ಪ ಸಣ್ಣಕ್ಕೆ ಕಟ್ಟದಾಗಿ ನುಚ್ಚು ಮಾಡಿ ಆ ಕರ್ಬೇ ಒಂದ್ ಸೊಪ್ಪ ಹಾಕ್ತಿವಿ ಬೆಳ್ಳುಳ್ಳಿ ಹಾ ಎಲ್ಲೂ ಬರುತ್ ನೋಡ ಕರಿಯಳ್ಳು ಬಿಡಿ ಎಳ್ಳು ಬರುತ್ತಲ್ಲಾ ಅದೆಲ್ಲಾ ಹಾಕ್ತಿವಿ ಅದೆಲ್ಲ ಹಾಕದ್ರೆ ಸ್ವಲ್ಪ ರುಚಿಯಾಗಿರುತ್ತೆ
ಹ್ಮ್ ಹೌದು
ನಿಮ್ದು ಮಾವಿನ ಹಣ್ಣುಂದು ಮರ ಇತ್ತಲ್ಲ ಅದಿನ್ನುೂ ಆಯ್ತಾ
ನಮ್ದು ಮಾವೇನನ್ನನ್ ಮರ ಇಲ್ಲ
ಹೌದೈ ಏನಾಯ್ತು ಯಾವಾಗ ಒಂದ್ಸಲ್ ಬಂದಾಗ ಕೊಟ್ಟಿದ ಅಲ್ವಾ ನೀನ್ ನನ್ಗೆ ಅಡ್ ಚೆನ್ನಾಗಿತ್ತು ಬಹಳ ಸಿಹ ಇತ್ತು ಜಾಸ್ತಿ
ಹೌದು ಈಗ ಅದು ಇಲ್ಲ
ಹೌದಾ ನಮ್ದು ಒಂದ್ ಮರ ಇತ್ತ ಅದು ಚೆನ್ನಾಗ ಐತೆ ಈ ಕಡೆ ಅವಾಗಾದ್ ಬಾ ನಿಮ್ದ ಕಾಲೇಜು ರಜೆ ಇದ್ದಾಗ ಬಾ ತಿನ್ವಂತಿ
ಹ್ಮ್ ಸರಿ
ಹ್ಮ್ ನೋಡ್ತೀನಿ ಮತ್ತೆ ಯಾವಾಗಾದ್ರು ಮಾಡ್ತೀನಿ ಸಮಯ ಸಿಕ್ಕಾದ ನೀನು ಮಾಡ್ತಾನೆ ಇರೋ ನನಗೆ ಈ ಕೆಲ್ಸ ಐತೆ ಸ್ವಲ್ಪ ಅಮೇಸತೀನಿ
ಹ್ಮ್ ಸರಿ